ಹಲೋ ಹಲೋ ಹಾ ನೀವ್ ಆರಾಮಿದಿರ.
ಹಾ ಆರಾಮಿದಿವಿ. ಏನ್ ಮಾಡ್ತೀದಿರಿ ಏನಿಲ್ಲ ಇವಾಗ ಸಂಜೆ ಹೊತ್ತು ಈಶ್ವರ ಗುಡಿಗೆ ಹೋಗ್ಬೇಕಂತ ರೆಡಿ ಆಗ್ತಾ ಇದ್ವಿ.
ಹೌದ. ನಾವು ಕೂಡ ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕಂತ ತಯಾರಾಗ್ತದಿವಿ.
ಹೌದಾ.
ಹಾ ಇವತ್ತು ಸೋಮವಾರ ಅಲ್ವಾ.
ಅದೇ ಇವತ್ ಸೋಮವಾರ ಅಲ್ಲಾ ಅದಿಕ್ಕೆ ನಾವು ಕೂಡ ಹೋಗ್ಬೇಕು ಅಂತ. ಮನೇಲೆೆಲ್ಲಾ ಹೋಗಮ ಅಂತಂದ್ರು. ಅದೇ ಹೋದ್ರಯ್ತು ಬಿಡು ಅನ್ಕಂಡು. ಇವಾಗಿನ ಕಾಲೇಜ್ ಹೋಗ್ಬಂದ್ನಲ್ಲ.
ಹಾ ಹಾ.
ಗುಡಿಗೆ ಹಿಂಗೆ ಹೋಗದ್ ಬೇಡ ಅಂತಂದು. ಬೇಗ ಬೇಗ ಜಳಕ ಮಾಡ್ಕೆಂಡ್ ಹೋದ್ರಾಯ್ತಂತ ಜಗ ಜಳಕಕ್ ಹೊಂಟಿದೆ ನಾನು.
ಹೌದ್ರಾ ನೀವು ಏನ್ ಯಾವ್ ನೀವು ಯಾವ್ ಕಾಲೇಜು.
ನಮ್ದು ಇಕಡೆ. ನಾವ್ ಫಾರ್ಮಸಿ ಮಾಡ್ತಾ ಇದ್ದೀವಿ ಔಷದಿ ಬಗ್ಗೆ. ಔಷದಿ ಬಗ್ಗೆ ಮಾಡ್ತಾ ಇದ್ದೀವಿ ಹಾ ಔಷದಿ ಕಾಲೇಜ್ ನಮ್ದು.
ಹ್ಮ್ ಹ್ಮ್ ಅಂದ್ರೆ ನೀವು ಔಷದಿ ಎಲ್ಲ ತಯಾರ್ಸೋದು ಹೇಳ್ಕೊಡ್ತರ ನಿಮಿಗೆ.
ಹಾ ತಯಾರ್ ತಯಾರ್ಸದೆಲ್ಲಾ ಹೇಳ್ಕೊಡ್ತಾರ ನಾವೇ ತಯಾರ್ಸ್ತಿವಿ. ಇವಾಗ ಆರೋಗ್ಯಕ್ಕಿನ ಹೆಚ್ಚಿಂದ್ ಏನಯ್ತಲ್ಲಾ ಏನ್ ಇಲ್ಲ ಅದಿಕ್ಕೆ. ಆರೋಗ್ಯುದ್ ಮೇಲೆ ನಮ್ಮೆಲ್ಲರ್ ಗಮ್ನ ಇರ್ಬೇಕಲ್ಲ ಅದಿಕ್ಕೋಸ್ಕರ ನಾನ್ ಅದಿಕ್ಕೆ ಈ ಈ ವಿಜ್ಞಾನ ಈ ವಿಭಾಗ ತೂ ಸೆಲೆಕ್ ಮಾ ಇದುನ್ ಮಾಡಿದ್ದು ಇದಕೊಸ್ಕರನೇ.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
ಏನಾದ್ರು. ಸ್ವಲ್ಪ ಮುಂದೆ ಸ್ವಲ್ಪ್ ಬೆಳಿಬೇಕಲ್ಲಾ ಹಿಂಗೆ ಇದ್ರೆ ಹೆಂಗೇಳು.
ಹೌದ್ರಿ ಅದು ನಿಜ. ಅಂದ್ರೆ ನೀವು. ಹ ಇದು ಔಷದಿ ತಯಾರಿಸ್ತಿರಲ್ಲ. ಅದು ಏನಾದ್ರೂ ತಪ್. ಕಾಫಿ ಬೆಳಗ್ಗೆ ಮಾಡಿದ್ರೆ ಅವರು ಕಂಪ್ಲೇಂಟ್ ಮಾಡ್ತಾರಲಾ.
ಹೌದು.
ಅದನ್ನ ನಿಮ್ ಮೇಲ್ ಮಾಡ್ತಾರ.
ಅಂದ್ರೆ ನಾವು.
ನಾವು ಎಲ್ಲಾ. ತಯಾರ್ ಮಾಡಿರ್ತಿವಂದ್ರ ನಾವು ತಪ್ಪಾಗ ಏನ್ ತಯಾರ್ ಮಾಡ್ರಂಗಿಲ್ಲ ಇವಾಗ ನಾವು ತಯಾರಾರ್ ಮಾಡ್ತಿವಿ ಅಂದ್ರೆ ನಾವು. ತಯಾರಾರ್ ಮಾಡಕೆ ನ ಮುಂಚೆನಾ ನಾವ್ವಾಗ ಏನೋ ಒಂದ್ ಔಷಧಿಯಪ್ಪ. ನಾ ತಯಾರ್ ಮಾಡಕ್ ಕುಂತಿವೆ ಅಂತ ಹೊಸದಾಗಿ ಅದನ್ನ. ನಾವ್ ಅದನ್ನ. ಅದ್ರೊಳಗೆ ಏನೇನ್ ಹಾಕಿದೀವಿ ಏನೇನ್ ಪದಾರ್ಥಗಳದವು ಏನೇನು ಹಾಕಿದೀವಿ. ಇದರಿಂದ ಏನಾಗುತ್ತಾ ಅಂತ ಎಲ್ಲಾ ನಾವು ಅದ್ರ ಬಗ್ಗೆ ಎಲ್ಲ. ಜ್ಞಾನ ಇರ್ತತಿ ನಮಗೆ ಮೊದ್ಲು. ಅದ್ರ ಬಗ್ಗೆ ಎಲ್ಲಾ ತಿಳ್ಕೊಂಡು ಆಮೇಲೆ ಅದನ್ನ ನಾವು ತಯಾರ್ ಮಾಡಿರ್ತಿವಿ. ಅದು ಮತ್ತೆ ನಾವ ಯಾವಾಗ ಜನ್ರಿಗೆಲ್ಲಾ ಸಂಪರ್ಕ ಜ ಜನ್ರಿಗೆಲ್ಲ ಮುಟ್ಟಂಗ ಯಾವಾಗ ಮಾಡ್ತಿವ ಅವಾಗ ಏನ್ ಮಾಡ್ತೀವಿ ಅದ್ರಕಿ ನ ಮುಂಚೆ ಸ್ವಲ್ಪ ಜನದ್ಮೇಲೆ ಕೊಟ್ಟಿರುತ್ತೇವೀ. ಇದ್ರಿಂದ ಏನೇನ್ ಅವ್ರಗ ಏನೇನ್ ಈ ತರ ಇದ್ರಿಂದ ಏನೇನ್. ಸಮಸ್ಯೆಗಳಾಗಕ ಕುಂಂತವು ಇದ್ರಿಂದ ಯಾರ್ಯಾರು ಏನೇನ್ ಆರಾಮ ಆಾಯ್ತು ಇದ್ರಿಂದ ಯಾರ್ಯಾರ ಬರ್ಯಾರಾರ್ ಏನೇನ. ಹ ಒಬ್ರಿಗೆ ಮೈ ತಿಂದಿಡ್ತೈತೆ ಒಂದೊಂದು ಗುಳಗಿಯಿಂದ ಒಬ್ಬೊಬ್ಬರಿಗೆ. ತಲೆನೋವು ಬರ್ತದೆ ಒಬ್ಬ್ರಿಗೆ ವಾಂತಿ. ಮತ್ತೆ ಒಂಥರ ಪಿತ್ತ ಆದಂಗ ಆಗ್ತೈತೆ ಇವೆಲ್ಲಾ ನೋಡ್ಕಂತೀವಿ. ಯಾರ್ಯಾರು ಏನೇನ್ ಸಮಸ್ಯೆ ಆಗ್ಯವು ಈ. ಸಮಸ್ಯ ಏನೇನ್ ನಾವು ಕ್ರಮ ತಗೋಬೇಕು ಅದನ್ ತಗೊಂತೀವಿ ನಾವು.
ಹ್ಮ್.
ಹ್ಮ್
ಅಂದ್ರೆ ನೀವು. ಹಾ ಈ ಇವಾಗಿನ್ ಇವಾಗಿನ್ವರೆಗೂ ನೀವು ಯಾವ್ಯಾವ ಔಷಧಿ ತಯಾರಿಸಿದ್ದೀರಾ.
ಅಂದ್ರೆ ನಾವು ಇನ್ನ ತಯಾರ್ಸೋ ಮಟ್ಟಿಗೆ ಹೋಗಿಲ್ಲ ನಾವ್ ಇನ್ನ ಓದ್. ಓದುತಾ ವಿದಿವಿ.
ಅಂದ್ರೆ ಇದು ರ ಆಹ ಯಾವ್ ಯಾವ್ ಔಷಧಿ ಬಗ್ಗೆ.
ಅದೇ ನಮ್ಗ ಎಲ್ಲಾ ಔಷಧಿ ಬಗ್ಗೆ ಗೊತ್ತೈತೆ ನಾವ್ ಎಲ್ಲಾ ಔಷಧಿನೂ. ಅಂದ್ರೆ ನಾವು ಸ್ವಲ್ಪ ಪ್ರಮಾಣದಾಗ ತಯಾರಿಸಿದೀವಿ. ಕಾಲೇಜ್ ಒಳಗ ಇವಾಗ. ಈ ತರ ಪ್ರಾಕ್ಟಿಕಲ್ ಅಂತ ಮಾಡ್ತಾರ ಅದ್ರ ಒಳಗ ಅದ್ರೊಒಳಗ. ನಾವು ಇವಾಗ. ಗೆ ವರ್ಗಲ್ದನ ಹೊರ್ಗಲ್ದು ಎಲ್ಲಾ ಜ್ಞಾನ ಇರ್ಬೇಕು ಅಂತಂದೆ ಮಾಡ್ತಾರ ಅದನ್ನ. ಎರಡರಿಂದ ಐದ್ ಗಂಟೆವರೆಗು ಇರ್ತತೆ ಆ ಎರಡರಿಂದ ಐದ್ ಗಂಟೆವರೆಗೂ. ನಾವು ದಿನಾ ಒಂದೊಂದ್ ಗುಳಗಿ ತಯಾರು ಮಾಡೋದು ಈತರ ಮಾಡ್ತಾ ಇರ್ತೀವಿ. ಔಷಧಿ ತಯಾರು ಮಾಡೋದು ಒಬೊಬ್ರಿಗೆ. ಯಾವ ನೋಡು ಯಾವ್ಯ ಇವಾಗ ಇದು ಕ್ಯಾನ್ಸರ್ ಅಂತ ಆಐ್ತಲ್ಲ. ಕ್ಯಾನ್ಸರ್ಗೆ ಯಾವ್ ತರ ಔಷಧಿ ಕೊಟ್ರೆ ಹೆಂಗ್ ಆರಾಮ ಆಗತೈತಿ.
ಹ್ಮ್
ಹಾ ಈ ತರದ್ದೆಲ್ಲ ಅಂದ್ರೆ. ಬೇರೆದನ್ನ ಕಂಡ್ ಹಿಡಿಬೇಕಲ್ಲ ಮತ್ತೆ ಇವಾಗ. ಮುಂದೆ ಬರಂತಾ ರೋಗಗಳಿಗೂ ಇವಾಗಿರೋಂತಥ ರೋಗಗಳಿಗು ಒಂದೊಂದ್ ಇವಾಗ ಇದಾವು. ಅದು ರೋಗಗಳನ್ನು ಟ್ರೀಟ್ ಅದು ಆರಾಮ್ ಮಾಡ್ತೈತೆ ಬಟ್. ಇನ್ನೊಂದನ್ನ ಏನ ಒಂದ್ ರೋಗ ಆರಾಮ್ ಮಾಡೇತ್ಂದ್ರೆ ಅದು.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
ಒಂದೊಂದು ಔಷಧಿ ಹಂಗೆ ಇರ್ತವು ಒಂದ್ ರೋಗ ಆರಾಮ್ ಮಾಡ್ತ. ಇನ್ನೊಂದ್ ರೋಗ ಮೈ ಮೇಲೆ ಎಳ್ಕೋಂಗದ ಅದಕ್ಕೋಸ್ಕರ ಅದ. ಅದನ್ನ ಹೆಂಗ್ ತಡಿ ಕಟ್ಟದು ಅದು ಹೆಂಗ ಸ್ವಲ್ಪ. ಕಡಿಮೆ ಮಾಡದು ಜನಗಳಿಗೆ ಅಂತ ಅನ್ಕೊಂಡು. ಅದ್ರ ಮೇಲೆ ಸ್ವಲ್ಪ ಗ ಬಾಳ ಗಮನ ಹಸ್ತಿರ್ತಿವಿ ನಾವು. ಈಗ ಸಮಸ್ಯೆ ಇವಾಗ ಯಾರ್ಯಾರ್ಗೆ ಹೆಂಗ್ ಹುಷಾರಗೈತಿ ಅನ್ನ ನೋಡೋದಕಿನ್ನ. ಯಾರಾರ್ಗ ಏನೇನ್ ಸಮಸ್ಯೆ ಆಗೈತಿ ಆ ಸಮಸ್ಯೆಗೆ ನಾವೇಏನ್ ಕ್ರಮ ತಗೋಬೇಕು ಅನ್ನೋದ್ ನೋಡ್ಬೇಕಲ್ಲಾ.
ಹ್ಮ್.
ಅದಕ್ಕೋಸ್ಕರ ನಾವ್ ಅದನೆಲ್ಲಾ ಎಲ್ಲದನ್ನು. ಹ ನಮ್ಮೂ ನಮಗೆ ಆದಂತ ಇವೆಲ್ಲಾ ಇರ್ತವು ಬೇಪ ಇವೆಲ್ಲಾ. ವರದಿ ಮಾಡಿಕೊಂಡಿರುತ್ತೇವೆ ನಾವು ಎಲ್ಲದನ್ನು. ಇಷ್ಟು ಜನಕ ಹಿಂಗ ಕೊಟ್ಟಿವವಿ ಇವ್ರಗೆ ಈ ತರ ಆಗೇತೆ ಅಂತ ಎಲ್ಲಾ ವರದಿ ಮಾಡ್ಕೊಂಡ್ರತಿವಿ. ಅದ್ರ ಮೇಲೆ ಯಾರಿಗೆ ಯಾವ್ ತರ ಕೊಡ್ಬೇಕು ಒಬ್ಬೊಬ್ ಎಲ್ಲಾರ. ಒಂದ್ ನಿಮಿಷ ತಡ್ರಿ. ಹಾ ಹಲೋ.
ಹ್ಮ್.
ಹಾ ಮಾತಾಡಿ ಮಾತಾಡಿ ಅದೇ ಇಲ್ಲಿ ನಾ ಬಸ್ಸಲ್ಲಿ ಇದ್ನಲ್ಲಾ ಇವಾಗ.
ಹಾ ಹೌದು.
ಹಾ.
ಅಂದ್ರೆ ನೀವು ಇದ ಒಂಥರ ಚೆನ್ನಾಗಿರುತ್ತಲಾ ಔಷಧಿ. ಔಷಧಿ ತಯಾರಿಸೋದ್ ಬಗ್ಗೆ ಓದೋದು ಮತ್ತೆ.
ಹಾ ಹೌದು ಚೆನ್ನಾಗಿರುತ್ತೆ.
ಮತ್ತೆ ಅದು ಹೇಗೆ ಕೆಲ್ಸ ಮಾಡ್ತದೆ ಅದನ್ನೆಲ್ಲ. ಇದನ್ ಮಾಡೋದು ಬತ್ತ ಮಾಡ್ಕೊಳೋದು. .
ಅಂದ್ರೆ ನಾವು ಹುಷಾರಾಗಿ ಮಾಡ್ಬೇಕು ಅದು ನಿಜಾನೆ ನೀವ ಹೇಳಿದ್ದು ನಿಜ ಐತೆ. ನಾವು ಮತ್ತೆ ಇವಾಗ ಸರಿಯಾಗಿ ಏನ ಇವಾಗ ನೀನ್ ಗುಳಗಿ ಅಂಗಡಿ ಹೋಗಿರ್ತ ಅನ್ಕಪಾ. ಅವಾಗ ನೀವ ಹೋದಾಗ ನಿನ್ಗ ಅವರು ಬೇರೆ ಗುಳಗೀ ಕೊಟ್ಬಿಟಾರ ಅನ್ಕ ಯಾವ್ದೋ ಒಂದ್ ಕೊಡ್ಬೇಕಾಗಿತ್ತು. ಬೇರೆ ಗುಳಿಗೆ ಕೊಟ್ಟಾರ ಅದ್ರಿಂದ ನಿನಗ ಮತ್ತೆ ಬೇರೆ ಬೇರೆ ಆಗೇ ಆಗ್ತದೆ ತಲೆ. ಹೊಟ್ಟೆ ಹೊಟ್ಟೆ ಜಾಡಸ್ತೈತೆ ಹೌದಲ್ಲಾ ಅದಕ್ಕೆ ಸ್ವಲ್ಪ. ವಿಷಯ ತಿಳ್ಕೊಂಡಿರ್ಬೇಕು ಜ್ಞಾನ ಇರ್ಬೇಕು ಅಜ್ಞಾನಿತರ ಆಗ್ಬಾರ್ದಲ್ಲ.
ಹಾ.
ನಮಗ ನಾಕ ನಾಕು ವರ್ಷಗಳವರೆಗೆ ನಮಗ ಅವ್ರು ಅದನ್ನೇ ಹೇಳ್. ರ ನೀವು ಗುಳಗೀ ಕೊಟ್ಟು ಸ್ವಲ್ಪ ಮನುಷ್ಯರನ್ನ ಬದುಕ್ಸ್ಬೇಕು. ನೀವು ಸ್ವಲ್ಪ ಹುಷಾರಾಗಿರ್ರಿ ಯಾವಾಗ್ಲೂ ಮೈ ಮೇಲೆ ಗಮನ ಇರ್ಲಿ. ಏನ್ ಕೊಡ ಕುಂತೀರಿ ಏನಿಲ್ಲ ಸ್ವಲ್ಪ ನೆನ್. ಇರ್ಲಿ ಯಾಕಂದ್ರ.
. ದಕ್ಕಾಗ್ಲಿ ಆಮೇಲೆ ಇವಾಗ ಸಡನ್ ಆಗಿ. ಬದಲಾವಣೆಗೆ ಆಗ್ಲಿ ಎಲ್ಲದಕ್ಕೂ. .. ಹಲೋ.